ಹಲೋ ಕೇಳ್ಸಿದಯಾ.
ಹ.
ಕೇಳಸ್ತಾಯ್ತು. ಇದ್ಯಾ ನನ್ ವಾಯ್ಸು ಹಲೋ.
ನೆಟ್ವರ್ಕ್ ಪ್ರಾಬ್ಲಮ್ ಇದದೆನಾ ನಿದು.
ಇಲ್ಲ ಇಲ್ಲ ನೆಟ್ವರ್ಕ್ ಇದೆ ಫುಲ್ಲ.
ಸ್ಿದೆ ಹೇಳು.
ಏನ್ ಮಾಡ್ತಾ ಇದ್ರ.
ಏನುೂ ಇಲ್ಲ ಮನೆ ಕ್ಲೀನ್ ಮಾಡ್ತಿದ್ದೆ ನೀನು.
ನಾ ಇವ ಜಸ್ಟ್ ಬಂದೆ ಕಾಫಿ ಆಯ್ತು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದಾ ನಾನ್ ಕುಡಿಯಲ್ಲ. ಗೊತ್ತ ಅಲ್ಲಂಗೆ.
ಹಾ ಹಾ ಹಾ ಹ.
ನಾನು ಇದು ಕೇಳೋಣ ಅನ್ಕೊಂಡಿದ್ದೆ.
ಏನು.
ಏನ್ ಏನೋ ಹೇಳ್ಬೇಕಂತಿದ್ದಲ್ಲ ಹೇಳಿ ಹೇಳ ಪರವಾಗಿೆಲ್ಲ.
ಇಲ್ಲ ಇಲ್ಲ ಹೇಳಿ ಪರವಾಗಿಲ್ಲ ನೀವೇನ ಕೇಳ್ಬೇಕು ಅಂದ್ರಲ್ಲ.
ಆ ಇ ನನ್ಗೆ ಅದೇ ಅ ನಾನ್ ಸೊಸೆ ನಮ್ಮ ಅಣ್ಣನ್ ಮಗ. ಬಟ್ಟೆ ಬೇಕಿತ್ತು ಫಸ್ಟ್ ಕ್ರೈ ಬಿಟ್ಟ. ು ಇನ್ನ ಬೇರೆದ್ರಲ್ಲಿ ಅಹ ಯಾವ್ದ್ ಚೆನ್ನಾಗಿರುತ್ತೆ.
ನೀವು ಫುಲ್ ಚಿಕ್ಮಗ್ಳಗ ಆದ್ರೆ
ಹ್ಮ್.
ಅಂದ್ರೆ ಬೇಬೀಸ್ಗೆ ಪ್ಯಾಂಟ್ ಲೂನ್ಸ್ಲ್ಲ ಸ್ವಲ್ಪ ನೋಡಿ ಒಂದ್ಸಲ ಅಂದ್ರೆ ಜೂನಿಯರ್ಸ್ು.
ಹಾ.
ಮತ್ತೆ ಬೇಬಿ ಇದೆ ಅಂತೇನೋ ಬೇಬಿ ಕೇರ್ ಅಂತನದ ೇನೋ ಇದೆ. ಎಕ್ಸಾಕ್ಟ್ಲಿ ನೇಮ್ ಗೊತ್ತಾಗ್ತಾ ಇಲ್ಲ.
ಹ್ಮ್ ಹ್ಮ್ ಹ್ಮ್.
ಹಾ ಅದೊಂದಿದೆ.
ಹೌದಾ ಎರಡ್ ಮೂರ್ ತಿಂಗಳಿಗೆಲ್ಲ ಬಟ್ಟ. ಮೆ ಸಿಗುತ್ತ ಅಲ್ಲಿ ಎರಡು ಮೂರ್ ತಿಂಗಳ ಮಕ್ಳಿಗೆ.
ಹಾ ಸಿಗುತ್ತೆ ಸಿಗುತ್ತೆ
ಹೌದಾ ನಿನ್ ಹತ್ರ ಯಾವ್ದ್ ಗೊತ್ತಿದೆ ಅವ ಕಳ್ಸ್ಕ ಕೊಡ್ತಯ ನನ್ಗ
ಹಾ ಕಳ್ಸ್ಕೊಡ್ತೀನಿ ನೋಡಿ ಒಂದ್ಸಲ ಆನ್ಲೈನ್ಗೂ ಅವೈಲಬಲ್ ಇದೆ ಬಟ್ ನೀವು ಒಂದ್ಸಲ ಲೈನ್ ಎಲ್ಲ ನೋಡ್ಕೊಳ್ಳಿ ಈ ತರ ಬಟ್ಟೆ ಈ ತರ ಓಕೆನಾ ಅಂತ ಆನ್ಲೈನ್ ನೋಡ್ ಹಕೊಂಡು ಆಫ್ಲೈನ್ ನೀವು ಹೋದಾಗ ಗೊತ್ತಾಗುತ್ತೆ ಲೈಕ್ ಅಲ್ಲಿ ಹೋಗಿ ಬಟ್ಟೆ ಎಲ್ಲಾ ನೋಡಿದ್ರೆ ಕ್ವಾಲಿಟಿ ಆಗ್ಲಿ ಇವಾಗ ಮಕ್ಳಿಗೆ ಸ್ವಲ್ಪ ಕಾಟನ್ ಇರ್ಬೇಕಲ್ವಾ
ಹೌದು ಇದು ಸಮ್ಮರ್ ಬೇರೆ ಎಲ್ಲ
ಹ ಹೌದೌದು
ಹ್ಮ್ ಆಮೇಲೆ ನನ್ನೋದು ಮಗುಗೆ ಅದ್ ಲೆಹೆಂಗಾ ಇಲ್ಲ ತೊಟ್ಲಕ್ಕೆ ಲೆಹೆಂಗಾ ಇಲ್ಲ ಯಾವ ಆರ ಅದು ಸ್ವಲ್ಪ ಚೆನ್ನಾಗಿರೋದು ಕ್ಯೂಟ್ ಆಗಿರೋದು ತಗೋಳೋಣ ಅಂತ ನೋಡ್ತಿದ್ದೆ ಟು ಚೋಟ ಬಟ್ಟೆಗಳೆಲ್ಲ ಎರಡು ಮೂರ್ ಸಾವಿರ ಇದೆ ನಾು ನೋಡಿ ಶಾಕ್ ಅದೇ
ಹ ಚಿಕ್ಕ ಮಕ್ಳಗ್ ಬಟ್ಟೆ ನಮ್ಗೆ ಎರಡು ಜೊತೆ ಬಟ್ಟೆ ತಗೋದು ಚಿಕ್ಕ ಮಕ್ಳಗ್ ತಗೊೋಕ್ಗಲ್ಲ ಅಷ್ಟು ಕಾಸ್ಟ್ಲಿ ಇದಾವೆ
ನಿಜ ನಿಜ
ಹ್ಮ ಅಂದ್ರೆ ಅವರು ಲೈಕ್ ಚಿಕ್ಕ ಮಕ್ಳಗೆ ಅದು ಸ್ಪೆಸಿಫಿಕ್ ಆಗಿ ಎಲ್ಲಾ ಸ್ಟಿಚ್ ಎಲ್ಲಾ ಮಾಡಿಡ್ತಾರಲ್ಲಾ ಅದಕ್ ಜಾಸ್ತಿ ತಗೊಂಡಿರುತ್ತೆ ಅಂತ ಫುಲ್ ಪ್ರೈಸ್ ಎಲ್ಲಾ ಕಡೆನು
ಇವಾಗ ಇವಾಗ ಈ ತರ ಡಿಮಾಂಡ್ ಇದ್ದಿದ್ದು ಅವಾಗೆಲ್ಲ ಎಲ್ಲಿತ್ತು ಈ ತರ ಡಿಮಾಂಡು
ಹೌದ ಅವಾಗ ಇಂತ ಬಟ್ಟೆನ ಹಾಕ್ತಿರದವಲ್ಲ ಜಷ್ಟ್ ಒಂದ ಏನೋ ಮಕ್ಳಿಗೆ ಕಗ ಒಂರ ಪ್ಯಾಂಟ್ ಶರ್ಟ್ ಹಾಕ್ಬಿಟ್ಟ ಕರ್ಕೊ್ ಬಿಡೋ ಇಲ್ಲ ಹೆಣ್ಣ್ಮಕ್ಳಗಂತ ಫ್ರಾಕ್ ಕರ್ಕ್ಂಬ ಬಿಡೋರು ಹ
ಬನ್ನನ್ ಮೇಲೂನು ಕರ್ಕೊ ಬಂದಿರ ಅವರು
ಹಾ ನಿಂಗ ನೆನಪಿದ್ಯಾ ಚಿಕ್ಕ ಮಕ್ಳಗ್ ಹುಡುಗುರ್ರಿಗೆಲ್ಲ ಒಂತರ ತೂತ್ ತೂತ ಅಂದ್ರ ಹೋಲ್ ಹೋಲ್ ಇರದೆಲ್ಲ ಬನಿ ತರ ಆತಾ ಇದ್ರು ಅದೇ ಶ ಅದೇ ಬನ್ನಿ ನ ಎ ಒಂದೇ ಅದು
ಹ ಹ್ಮ್ ಹ್ಮ್
ನಮ್ಗೆ ಅದೆಲ್ಲಾ ನೋಡಿದಾಗ ಅಂದ್ರೆ ಕಲಾಸಿ ಪಳೆ ಮೂವಿಯಲ್ಲಿ ಆತರ ಹಕಳಿಡ್ತಾರೆ ಅ ಅದೇನೇನ್ ಬರ್ತಾ ಇರೋದು ಅಂದ್ರೆ ಅವ್ರು ಅಂದ್ರೆ ಈ ರೋಡ್ ಸೈಡ್ ಅಲ್ಲಿ ಅಂಗಡಿ ಕೊಂಡಿತಾರಲ್ಲ ಸೊ ಆಫಿಲ ಆಮೇಲೆ ಅವ್ರು ಆತರ ಬಟ್ಟೆ ಹಾಕೊಂಡು ಫುಲ್ ಹೋಲ್ ಹೋಲ್ ಇರುತ್ತೆ ನಾ ಅವಾಗ ನಮ್ಮ ಅಮ್ಮಗೆ ಹೇಳ್ತಾ ನೋಡಮ್ಮ ಚಿಕ್ಕ ವಯ್ಸಲ್ಲೆಲ್ಲಾ ನನಗಿದೆ ಆ ತರ ಬಟ್ಟೆ ಆಗ್ತಾ ಇದೆ ಯಾಕ ಆ ತರ ಆಗ್ತಾ ಇದೆ ಅಂತ ಎಲ್ಲಾ ಕೇಳ್ತಿದ್ದೆ ನಾನು
ಅದೊಂಂತರ ಚೆನ್ನಾಗ್ ಅನ್ಸತ್ತಲ್ಲಾ ಇವಾಗ ನೋಡಿದ್ರೆ ಆವಾಗೆಲ್ಲಾ ಎಷ್ಟ ಅಷ್ಟು ಈಟ್ಲೆ ಮಾಡ್ತಿದ್ವಿ ಅಂದ್ರೆ
ಹ್ಮ್ ಏನ ನಾನು ಅಷ್ಟೇ ಲೈಕ್ ಚಿಕ್ಕ ವಯಸ್ಸಲ್ಲಿ ತುಂಬಾ ತೀಟೆ ಅಂದ್ರೆ ಫಸ್ಟ್ ಒಂದು ಫೈವ ಇಯರ್ಸ್ ನನ್ ನಮ್ಮ ಅಮ್ಮನನ್ ಬಿಟ್ಟ ಅಂದ್ರೆ ಬೇರೆ ಯಾರ್ ತ ಹೋಗ್ ರ್ವ ಅಂತೆ ಜಸ್ ಅಮ್ಮ ಬೇಕೋ ಅಮ್ಮ ಅಮ್ಮ ಬಿಟ್ರೆ ಬೇರೆ ಏನಿಲ್ಲ ನಾನನ್ ಎಲ್ಲೇ ಕರೆದ್ರು ಯಾರ ಕರೆದ್ರು ನಾನು ಅಮ್ಮ ಬರ್ತೀನಿ ಅಮ್ಮ ಬಂದ್ರೆ ಬರ್ತೀನಿ ಅಂತ ಹೇಳ್ತಿದ್ಂತೆ ನಮ್ ರಿಲೇಟಿವ್ಸ್ ಕಜಿನ್ಸ್ ಎಲ್ಲಾ ರೇ ಸರಿ ಇವಾಗನು ಯಾರ್ ಕರೆದ್ರರು ನಾನು ಅಮ್ಮ ನಾನು ಅಮ್ಮ ಅಂತ ಹೇಳ್ತಿದ್ನಂತೆ
ಶಿಪ್ಮಕ್ಲಲ್
ಹೌದು ನಮ್ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿತ್ತು ಇವಾಗಿನ ಚೈಲ್ಡ್ಹುಡ್ ಎಲ್ಲಾ
ಜರ್ ಕ್ಯಾಂಡಿಡೇಟು
ಮತ್ತೆ ನಿಮ್ ಚೈಲ್ಡ್ಹುಡ್ ಎಲ್ಲ ಹೆಂಗಿತ್ತು
ನನ್ ಚೈಲ್ಡ್ಹುಡ್ ಎಲ್ಲಾ ಬರ ಸ್ಟಿಚರ್ಸ್ ಅಲ್ಲೇ ಮುಣಗ ಹೋಗಿದನಿ
ಹೌದಂಗ ನೀನು ತುಂಬಾ ಹೊರ್ಗಡೆ ಆ ಡಕ್ ಹೋಗಿ ಅಲ್ಲಿ ಇಲ್ಲಿ ಬಿದ್ದಿ ಏಟ್ ಮಾಡ್ಕೊಂಡು
ಅಯ್ಯೋತ್ ಇಟ್ಲಿ ಅಂದ್ರ ಅಂದ್ ನೆ ಲೆವೆಲ್ ನಮ್ಮ ಅಣ್ಣ ನಮ್ಮ ಅಮ್ಮ ಹೇಳ್ತಿರ್ತಾರೆ ಇವಾಗ ನಮ್ಮ ಅಣ್ಣಗ ಏನಾದ್ರು ನಾನ್ ಹಿಂಗ ಹೋಗಿ ಬರ್ತನಿ ಇಲ್ಲೇ ಕೂತ್ಕೊ ಅಂತಂದ್ರೆ ನಮ್ಮಮ್ಮ ಹೋಗಿ ಕೆಲ್ಸ ಸ ಮುಗುಸ ಲೇಟ್ ಆಯ್ತು ಬರೋದತರ ಅಂದ್ರುನು ಅಲ್ಲೇ ಕೂತಿರ್ತದ ಅಂತೆ ಅದೇ ನಾನ್ ಹೆಂಗ್ ಬಿಟ್ಟ ಇ ಹಿಂಗೆ ಎರಡ್ ನಿಮಿಷ ಹಿಂಗ ನೋಡಿ ಹಿಂಗ ನೋಡ್ ಅಷ್ಟಲ್ಲಿ ಇರ್ತದಿಲ್ಲ ಅಂಕೆ ನಾನು
ಹ್ಮ್ ಹ್ಮ್ ಹ್ಮ್
ದೇವತಿಳ್ತಾರೆ ಒಂದ್ ಕಡೆ ಕೂತಲ್ ಕೂಡ್ತಿದ್ದಿಲ್ಲ ನಿಂತಲ್ಲಿ ನಿಂತಿದ್ದಿಲ್ಲ ಹೋಗ್ ಒಂದ್ ರೌಂಡ್ ಆಟ ಆಡ್ಕೊಂಡ್ ಬರ್ತೀನಿ ಅಂತ ಹೋಗ್ ಬರೋದು ನಾಯಿ ಜೊತೆ ಕಡಸ್ಕೊಂಡ್ ಬರೋದು ಹೋಗ್ ಬರೋದು ಮತ್ತೆ ಇನ್ನೊಂದು ಬಿತ್ಕೊಂಡ ಕೊಂಡು ಬರೋದು
ಹ್ಮ್
ಅಯ್ಯೋ ಹ ನಾವ ಅಮ್ಮ ಹೇಳ್ತಿರ್ತಾಳ ಕಂಪ್ಲೇಂಟ್ ನಂದು ಈಗ್ಲೂ
ಹೌದು ನಾನು ಚಿಕ್ಕ ವಯಸ್ಸಲ್ಲಿ ನಮ ದೊಡ್ಡಪ್ಪ ಮಗ ಒಬ್ಬ ಬ ಇದ್ದ ಅವನ್ ತುಂಬಾ ಒಂಚೂರು ದೊಡ್ಡವಣ ಒಂದು ಫೈವ್ ಸಿಕ್ಸ್ ಇಯರ್ ದೊಡ್ಡವಣ ನನ್ಗಿಂತ ಅವಾಗ ನಾನ ನಾನು ಅವನ್ಗೆ ಫುಲ್ಲ ಹಣ ನನ್ ಬತೀನಿ ನನ್ ಬತೀನಿ ಅಂತ ಕಾಲಿಗೆಲ್ಲ ಬಿದ್ದಿ ನಾನು ಕರ್ಕೊಂಡ್ ಹೋಗು ನನ್ನು ಕರ್ಕೊಂಡ್ ಹೋಗು ಅಂತಿದ್ದೆ ಅವಂದ ಸ್ವಲ್ಪ ಈಜಾಡ ಕೆಲ್ಲ ಬರ್ತಿತ್ತು ದೊಡ್ಡೋನಲ್ವಾ ನನ್ ಕರ್ಕೊಂಡ್ ಕಕೊಂಡ್ ಹೋಗನು ಅಲ್ಲಿ ಬಾವಿ ಹತ್ರ ಹೆಂಗ ಕುರ್ಸಿರೋನು ಅವರೆಲ್ಲ ಈ ಜಾಡ ಆಮೇಲೆ ಆ ಒಂದು ಕಣ್ಣು ಕೆಂಪಕ್ ಹಾಕ್ಬಿಟ್ಟಿರೋದು ಅಂದ್ರೆ ಈಜಾಡದ್ಮೇಲೆ
ಹಾ ಹಾ ಹಾ ಹಾ
ನಮ್ದ ಅಮ್ಮ ದೊಡ್ಡಮ್ಮ ಅಂದ್ರೆ ನಮ್ದ ಜಾಯಿಂಟ್ ಫ್ಯಾಮಿಲಿ ಇತ್ತು ಅಮ್ಮ ದೊಡ್ಡಮ್ಮ ಇಬ್ರು ಕಡ್ಡಿ ತೊಗೊಂಡ್ ನಿಂತಿರೋರು ನಾವ್ ಹೋಗ್ಬೇಕಾರೆ ಎಲ್ಗ ಹೋಗಿದ್ದೆ ಅವ್ನ್ ಚಿಕ್ಕ ಹುಡ್ಗ ಅವ್ನ್ನೆಲ್ಲಾ ಕರ್ಕೊಂಡ್ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ಅಂತ ಅವ್ನು ಗೋಡರು ನಮ್ಮಮ್ಮ ನನಗೆ ಹೇಳಿದೆೈತಾನೆ ಎಲ್ಲೂ ಹೋಗ್ಬಾರ್ದ ಅಂತ ಅಂತ ತುಂಬಾ ಒದೆೆ ತಿಂದಿದ್ದೀನಿ ಚಿಕ್ಕ ವಯಸ್ಸಲ್ಲೆಲ್ಲ
ನಾನು ನಮ್ಮ ಅಮ್ಮನ ಜೊತೆ ಅಷ್ಟೇ ಓದ ತಿಂದಿರೋದು ನಾವ ಅಪ್ಪ ಇನ್ನೂವರ್ಗೂ ಹೊಡದಿಲ್ಲ ನನ್ಗೆ
ಸೇಮ್ ನಮ್ಗು ಅಷ್ಟಪ್ಪಾ ನಮ್ಮ ಅಪ್ಪ ಇದುವರೆಗೂ ಅಂದ್ರೆ ಎಲ್ಲೂ ಹೊಡೆದಿರೋದ್ ನೆನ್ಪೇ ಇಲ್ಲ ಹ್ಮ್ ಅಮ್ಮ ಒಂಚ ರು ಆಹ ತೀಟೆಬ ಬಿಡ್ತೀನಿ ಅದ ಇದು ಮಾಡ್ಬಿಡ್ತೀನಿ ಅಂತ ಸ್ವಲ್ಪ ಭಯ ಇಟ್ಟಿದ್ರು ಮತ್ತೆ ನೀನು ಚ ಚೈಲ್ಡ್ಹುಡ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದ ಅಥವಾ ನೀನು ಪ್ರೈವೇಟ್ ಚಿಕ್ಕ ವಯಸ್ಸಿಂದ
ಇಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ರಿಶಿಯನ್ ಸ್ಕೂಲ್
ನಾವು ಚಿಕ್ಕ ವಯಸಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋಗಿದ್ದೆ ಒಂದು ಅಂದ್ರೆ ಸುಮ್ಮನೆ ಸರೀದ್ ನಮ್ಮರಲ್ಲಿ ಅಂಗನವಾಡಿ ಆತರ ಏನ ಇರ್ಲಿಲ್ಲ ಸೊ ಅವಾಗ ಚಿಕ್ಕದ ಒಂದ ಸ್ಕೂಲ್ ಅಂದ್ರೆ ಒಬ್ಬ್ರೇ ಮೇಸ್ರು ಒಂದ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಒಬ್ಬ್ರೇ ಮಾಡೋರು ಸ್ಟೂಡೆಂಟ್ಸ ಒಂದ್ ಹದ್ನೈದು ಜನ ಇದ್ರೆ ನಾವ ಅಷ್ಟೇ ಸೊ ನಾನು ಟೀಚರ್ ನಮ ಹ್ಮ ಟೀಚರ್ ನಮ್ಮ್ ಅಪ್ಪ ಫ್ರೆಂಡು ಅಂತ ನಾನು ಹೋಗ್ತಿದ್ದೆ ಅವಾಗ ನಾನು ತೀಟ ಮಾಡ್ತೇನಿ ಅಂತ ನಮ್ಮ್ ಎಷ್ಟರು ಅವ್ರ ಚೇರ್ ಪಕ್ಕಕ್ ಕುಣ್ಸೋದು ಚೇರ್ ಪಕ್ಕ ಕೊಂಡ್ಸಿದ್ರೆ ನಾನು ಅವರು. ಏನಾದ್ರೂ ನೋಡ್ಬೇಕಾದ್ರ ಬೇರೆ ಸ್ಟೂಡೆಂಟ್ೊತೆತಡ್ಬೇಕಾದ್ರ ಚೇರ್ಡೆ ಹೋಗ ಕೂತ್ಕೊಂಬರೋದು. ಏನಾದ್ರೂ ಒನ್ ಕೊಟ್ಲೆ ಕೊಡೋದು ಟೀಚರ್ಗೆ. ಪೆನ್ಸಿಲ್ ತಗೊಂಡು ಚುಚ್ಚೋದು ಅವ್ರಿಗೆ ಚೇರ್ಕೆ ಕಡೆಯಿಂದ. ಅಂದ್ರೆ ಫಸ್ಟ್ ಫಸ್ಟ್ ಎಲ್ಲ ಚೇರ್ ಬರ್ತಿತ್ತಲ್ಲ. ತರ ಏನೋ ಹಾ. ಒನ್ಸಲ್ಲಿ ಲೈಕ್. ಟಿಚರ್ ಏನೋ ಬೈದ ಬಿಟ್ರು ಅಂತ. ಅವ್ರದುು ಲೈಕ್ ಅವರು ಬೈಕಲ್ಲಿ ಬರೋರು ನಮ ಸ್ಕೂಲ್ಗೆ. ಕಡ್ಡಿ ತಗೊಂಡ ಹೋಗೆಲ್ಲ ಪಂಚರ್ ಮಾಡ್ಬಿಟ್ಟಿದ್ದೆ. ಗಾಡಿದ ಎಲ್ಲ ಬ್ಲೂ ಬುಟ್ಬುಟಿದ್ದೆ. ಕೇಳಸ್ತಿಲ್ವಾ. ಇವಾಗ ಕೇಳಸ್ತಿದಯಾ. ಹಲೋ. ಹಲೋ.
ವಾಯ್ಸ್ ಬ್ರೇಕ್ ಆಗ್ತಿತ್ತು.
ಹಾ ಇವಾಗ ಕೇಳಸ್ತಿದ್ಯಾ.
ಹಾ ಕೇಳ್ತಿದೆ.
ಹ್ಮ್ ಅದೇ ತುಂಬಾ ಟೀಚರ್ಗು ತುಂಬಾ ಕ್ವಾಟ್ಲೆ ಕೊಡ್ತಿದ್ದೆ ಅವಾಗ ನಾನು. ಹ್ಮ
ಹಾ ಹಾ ಬ್ರೋ. ನಿನ್ ಕದೇ ನನ್ಗೆ ಕ್ರೇಜಿ ಅನಿಸ್ತಿದೆ.
ಅಂದ್ರೆ ಅವ ಚಿಕ್ಕ ವಯಸ್ಸಲ್ಲ ಏನೋ ಅಷ್ಟು ಗೊತ್ತಾತಾರಲ್ಲ ಅವ್ರು ಏನೋ ಬಯ ಬಿಟ್ಟೋರ ಅನ್ಬಿಟ್ಟು ಅದು ಏನೋ ಒಂದು ಅವ್ರಿಗೆ ಮಾಡ್ಬೇಕು ಅನ್ನೋದು ಮಾಡೋದಷ್ಟೇ. ಆಮೇಲೆ ಅವ್ರು ನಮ್ಮ ಅಪ್ಪ ಕರ್ಸೋದು ಈತರ ಎಲ್ಲಾ ಮಾಡ್ತಾನನೆ ಇನ್ನು ಚಿ ಇಷ್ಟು ಚಿಕ್ಕ ವಯಸ್ಗೆ ಇಷ್ಟ. ಟೆ ನೀವು ಮ ಮನೇಲೆೆಲ್ಲ. ಭಯ ಪಡ್ಬೇಕು ಇವನ್ಗೆ ಭಯ ಪ ಮಾಡಬೇಕ ನೀವು ಅಂತ ಹೇಳೋರು.
ನಾನ್ ಓಪನ್ ಇತ್ತು ಅಂತಂದ್ರೆ ಮನೇಲಿ ಹೇಳ್ತಾನೆ ಇರ್ಲಿಲ್ಲ.
ಹಾ.
ಅಯ್ಯೋ ಸಾಲಕ್ಕೆ ಟೀಚರ್ಸ್ ಗಳೆಲ್ಲಾ ಕೂತ್ಕೊಂಡಿರ್ತಾರ ನನ್ ಬಗ್ಗೆ ಕಂಪ್ಲೇಂಟ್ ಹೇಳಕ್ಕೆೆ ಅಂತಂದ್. ಅದು ಹೇಳ್ತಾನೆ ಇದ್ದಿದ್ದಿಲ್ಲ ಅದು.
ಹಾ ಹಾ ಹಾ. ನಾನು ಅದ ಆದ್ಮೇಲೆ ನಾನು ಸ್ವಲ್ಪ ಅಜ್ಜಿ ಮನೆಯಾಗ ಬಂದ ಬೆಂಗ್ಳೂರಲ್ಲಿ ಇಂಗ್ಲೀಷ್ ಮೀಡಿಯಂ. ಸೇರ್ಕೊಂಡೆ.
ಹ್ಮ ಮುಂಚೆಲ್ಲೇ ಕನ್ನಡ ಮೀಡಿಯಮ್ಮನನು.
ಹಾ ಸ್ಟಾರ್ಟಿಂಗ್ ಅಲ್ಲಿ.
ಹಓ ಹೌದಾ ಎಷ್ಟ ಕ್ಲಾಸ್ತನ.
ಸೆಕೆಂಡ್ವರ್ಗೂ ಎರಡನೇ ಕ್ಲಾಸ್ ವರ್ಗೂ ಆಮೇಲೆ ಮೂರ್ನೇ ಕ್ಲಾಸ್ ಇಂದ ಇಂಗ್ಲಿಷು.
ಹೌದ
ಹ್ಮ್.
ಹ್ಮ್ ಹ್ಮ್.
ಅಂದ್ರೆ ಅಲ್ಲೇ ಇದ್ರೆ ಊರಲ್ಲೇ ಇದ್ರೆ ಏನು ಕಲಿಯಲ್ಲ ಇವನು ಅಂತ ನಮ್ಮಮ್ಮ ಅವರು ನಮ್ಮ ಅಜ್ಜಿ ಮನೆ. ಕರ್ಕೊ ಬಂದ್ ಬಿಟ್ಬಿಟ್ರು. ಹ್ಮ್.
ನನ್ಗೆ ಬೇಬಿ ಕ್ಲಾಸಿಂದ ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ಟಿದ್ದು ನನ್ಗೆ.
ಹ್ಮ್ ಹ್ಮ್.
ನಮ್ಮ್ ಅಣ್ಣಗೈನ್ನ ಕನ್ನಡ ಮೀಡಿಯಂ ಹಾಕಿದ್ರು ಅವಾಗ ನವೋದಯ ಎಲ್ಲಾ ಇ. ತ್ತಿತ್ತು ಗೊತ್ತಾ.
ಹ್ಮ್ ಹಾ ಹಾ.
ಹೌದ ಕೋಚಿಂಗ್ ಸೆಂಟರ್ಸು ಇದೆ ಎಲ್ಲಾ ಅವನು ಫಿಫತ್ ಸ್ಟ್ಯಾಂಡರ್ಡ್ ತನ್ನಾನು ಕನ್ನಡ ಮೀಡಿಯೇಂ ಓದಿದ್ದು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಅವನು ಇಂಗ್ಲಿಷ್ ಮೀಡಿಯಂ ಹಾಕಿದ್ದೆ ಅವನ್ಗೆ
ಹ್ಮ್ ಹ್ಮ್ ಸರಿ ಸರಿ ಮಾಡ್ತೀನಿ ಹಂಗಾರೆ ಪೋನ್ ನಾನು
ಹ್ಮ್ ಸರಿ ಆಯ್ತು ಬಾಯ್
ಬಾಯ್ ಬಾಯ್